ಕರ
ಕರ
ಏನ್ ಮಾಡ್ತಾ ಇದ್ದೀರಾ
ನಾನು ಮುದ್ದೆ ಮಾಡುತ್ತಿದ್ದೇನೆ.
ತ್ತ
ಹ್ಮ್ ನೀವು
ನಾವು ಕಾಫಿ ಕುಡಿಯುತ್ತಿದ್ದೇವೆ.
ಈ ಸಮಯದಲ್ಲಿ ಕಾಫಿ
ಹಾ ಹೌದು ನಮ್ಮ ಊರಿನಲ್ಲಿ ಹೀಗೆ ಹಾಲು ಕರೆಯೋದು.
ಹೌದೇ ನಮ್ಮ ನಮ್ಮ ಊರಿನ ಕಡೆ ಎಲ್ಲ ಸಂಜೆ ಕರೆಯುತ್ತಾರೆ ಒಂದು ಆರು ಗಂಟೆ ಆರೂವರೆ. ಏಳುವರೆಗೆ ಕರೆದರೆ ಏಳುವರೆಗೆ ನೀವು ಚಹಾ ಕುಡಿದರೆ ರಾತ್ರಿ ವೇಳೆ ಊಟ ಎಷ್ಟೊತ್ತಿಗೆ ಮಾಡುತ್ತೀರಿ. ಹೌದ ನಿಮ್ಮ ಮನೆಯಲ್ಲಿ ಎಲ್ಲಾರು ಚಾ ಕುಡಿ
ಎಲ್ಲಾರು ಗು ಅಭ್ಯಾಸವಿದೆ ಮ ಸಾಯಂಕಾಲ ಕುಡಿ
ಹ್ಮ್ ಮುಂಜಾನೆ ಎಷ್ಟೊತ್ತಿಗೆ ಕರೀತೀರಿ ಹಾಲು.
ಜಾನೆ ಆರುವರೆ.
ಆರೂವರೆಗೆ ನಿ ನಿಮಗೆ ಬರುತ್ ತ್ತದೆಯೇ ಕರೆಯೋದು.
ಹಾ ನಮಗೂ ಬರುತ್ತದೆ ನಿಮಗೆ ಮುದ್ದೆ ಮಾಡಲು ಬರುತ್ತದಾ.
ಹಾ ಹೌದು ಬರುತ್ತದೆ ನನಗೆ ಸ್ಕೂಲ್ ನನಗೆ ಶಾಲಿ ಹಾ ಹೇಳುತ್ತೇನೆ ಕೇಳಿ. ಹಾ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಬೇಕು.
ಹ
ಹ ಕುದಿಸಬೇಕು. ನಂತರ ಆ ನಂತರ ಅಕ್ಕಿಯನ್ನು ತೊಳೆದು ಹಾಕಬೇಕು.
ನಮ್ಗೆ ಅಕ್ಕಿ ಬೇಡ ಅಂದ್ರೆ ಬರೆ ನೀರ ರಾಗಿ ಮುದ್ದೆ ಮಾಡಕ್ ಹೋದ.
ಹಾ ಆ ತರನೂ ಮಾಡಿಕೊಳ್ಳಬಹುದು.
ಹೌದಾ
ಹಾ ಅಕ್ಕಿ ಬೆಂದ ನಂತರ ಅದಕ್ಕೆ ರಾಗಿ ಹಸಿಟ್ಟನ್ನು ಹಾಕಬೇಕು. ರಾಗಿ ಹಸಿಟ್ಟನ್ನು ಹಾಕಿ ಚೆನ್ನಾಗಿ ತೊಳಿಸಬೇಕು.
ಹೌದಾ
ಹಾ ಹೌದು. ಅದು ಉಳಸಿದಾದ ಮೇಲೆ ನೀವು ಕೈಯಲ್ಲಿ ಮುಟ್ಟಿ ನೋಡಬೇಕು ಅದು ನಿಮ್ಮ ಕೈ ಹೀಗೆ ಅಂಟಬಾರದು.
ಅಂಟಬಾರದಾ.
ಅಂಟಬಾರದು ಅಂಟಿದರೆ ಅದು ಒಂದು ತರ ಮೆತ್ತ ಮೆತ್ತಗೆ ಆಗಿ ಬಿಡುತ್ತದೆ ಮುದ್ದೆ. ನೀಟಾಗಿ ಹುಂಡೆ ಇಲ್ಲದಂತೆ ತೊಳಸಬೇಕು. ನಂತರ ಮತ್ತೆ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸಬೇಕು. ನಂತರ ನಂ ತರ ಬಂಡೆ ಮೇಲೆ ಹಾಕಿಕೊಂಡು ಬಿಸಿ ಬಿಸಿ ಇದ್ದಾಗಲೇ ಅದನ್ನು ಚಿಕ್ಕ ಚಿಕ್ಕ ಆಗಿ ಅದನ್ನು ಆ ಕಡೆ ಈ ಕಡೆ ಅಂತ ಅದಾ ಮಾಡಬೇಕು.
ಹ್ಮ್ ನಾನು ನಾಳೆ ಮಾಡುತ್ತೇನೆ.
ಹಾ ಮಾಡಿ ಮಾಡಿ ನಂತರ ಚಿಕ್ಕ ಚಿಕ್ಕ ಹ್ಮ್ ಚೆಂಡಿನ ಆಕಾರ ದಲ್ಲಿ ಆ ಮುದ್ದೆಯನ್ನು ತೊಳಸಬೇಕು.
ಓ ಹೌದಾ ಅದಕ್ಕೆ ಅದು
ಹಾ ಹೌದು.
ಅದಕ್ಕೆ ಏನ್ ಸಾಂಬಾರ್ ಮಾಡಿದ್ದೀರಾ.
ಅದಕ್ಕೆ ಕೋಳಿ ಸಾಂಬಾರ್ ಮಾಡಿ
ಅಯ್ಯೋ! ನಮಗೂ ಬಗು ಸ್ವಲ್ಪ ಕೊಡಿ.
ಮತ್ತೇ ತಿರಿ ಬಸಿ
ಹ
ಹಾ, ಬಸ್ಸಿನಲ್ಲಿ ಬರುತ್ತೇನೆ. ನಿಮ್ಮ ಒಂದು ಊರಿನ ಬಳಿ- ಬನ್ನಿ ನನ್ನನ್ನು ಕರೆದುಕೊಂಡು ಹೋಗಲು.
ಸರಿ -ಸರಿ ಬನ್ನಿ -ಬನ್ನಿ ದಯವಿಟ್ಟು
ಹಾ, ಬರ್ತೀನಂತೆ ಹಾ, ಬರ್ತೀನಂತೆ
ನನಗೆ ತುಂಬಾ ಆಸೆವಾಗಿತ್ತು ನೀವು ಕೋಳಿ ಸಾರ್- ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ- ದೋಸೆ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ದಾರೆ.
ಹೌದೇ,, ದೋಸೆೆಗೆ ಏನು ಮಾಡಿದ್ದೀರಿ.,
ದೋಸೆಗೆ ಪುರಿ ಸಾರು ಮಾಡಿದ್ದಾರೆ.
ಹಾ, ನಿಮ್ಮ ಮನೆಯಲ್ಲಿ ಅಂತ ರುಚಿ ಕರವಾದ ಊಟವನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಇದನ್ನು ತೆಗೆದು
ಆದರೆ ನಂಗೆ ತುಂಬಾ ಕೋಳಿ ಸಾರ್ ಅಂದ್ರೆ ಇಷ್ಟ. ಕುರಿಯ-
ಹೌದೇ, ನನಗೇನ ಕುರಿ ಸಾಂಬಾರು ಅಂದರೆ ತುಂಬಾ ಇಷ್ಟ
ಹಾ, ಬನ್ನಿ ನಮ್ಮ ಮನೆಗೆ ತಿಂದು ಹೋಗೇರೆ,
ಹಾ, ಬರುವೆ- ಬರುವೆ. ನಾನು ಬರುವಷ್ಟರಲ್ಲಿ, ಹಾ, ಅಲ್ಲ ನಾನು ಬರುವಷ್ಟರಲ್ಲಿ ಹೆಸರಲ್ಲಿ ಒಂದ್ ವೇಳೆ ನೀವು ಖಾಲಿ ಮಾಡಿ ಬಿಟ್ಟರೆ ನಾ ಏನು ಮಾಡಲಿ.
ನ, ನನೀಗೋಸ್ಕರ ಇಡುತ್ತೇರೆ,,
ಹಾ, ಬನ್ನಿ-
ಹಾ, ಬರುತ್ತೇನೆ ಹಾಗಾದರೆ. ನಮ್ಮಮ್ಮ ಇನ್ನೂ ಬಂದಿಲ್ಲ.
ಬರ್ತಾರ ಇಲ್ಲ ಇವತ್ತು ನಿಮ್ಮ ಅಮ್ಮ ಸ್ನೇಹಿತರ ಮನೆಗೆ ಹೋಗ
ಇಲ್ಲ- ಇಲ್ಲ ಇಂದು ಬರುತ್ತಾರೆ‌
ಓ, ಹೌದಾ!
ಹಾ, ಹೌದು-
ಮತ್ತ
ಒಂದು ಸ್ವಲ್ಪ ತಡಾವ ಆಯತು ಪೇಟೆಗೆ ಹೋಗಿದ್ದರು ಅಮ್ಮಾ.
ಹೌದಾ, ನಿಮಗ್ ಏನು ತರಲು ಅಮ್ಮ ಹೋಗಿದ್ದಾರೆ ತಿಂಡಿ ತರಲೂ ಹೋಗಿದ್ದಾರಾ.
ಇಲ್ಲ ಮ, ಮನೆಗೆ ಸಾಮಗ್ರಿಗಳನ್ನು ತರಲು ಹೋಗಿದ್ದಾರೆ. ತರಕಾರಿ ದಿನಸಿಗಳನ್ನು ತರಲು ಹೋಗಿದ್ದಾರೆ.
ನೀವು ಯಾವಾಗ ಹಿಂದಿರುಗುತ್ತೀ
ನಾ ಮುಂದಿನ ವಾರ ಹಿಂತಿರುಗುತ್ತೇನೆ.
ಹೌದಾ,
ನೀವು
ನಾವು ನೋಡಬೇಕು.
ಹಾ ನನಗಅನಿಸುತ್ತ- ನೀವು ಮುಂದಿನ ತಿಂಗಳಿನಲ್ಲಿ ಬರುತ್ತೀರಿ ಎಂದು.
ಹೋ ರಜೆನೇ ಇದೆ.
ಯಾರಿಗೆ-
ನಮಗೆ ರಜನೆ ಇದೆ.
ನಾ, ಅಲ್ಲಿವರೆಗೂ ರಜಾ ಇದೇಯೆ- ಹಾ ಆಗಲೇ ನನ್ನ ಗೆಳತಿ ಇನ್ನೊಬ್ಬಳಿಗೆ ಕಾ ಕರೆಯನ್ನು ಮಾಡಿದೆ. ಆಕೆ ಹೇಳಿದಳು- ಆ ಸಣ್ಣಾಗ ಇದ್ದಾರೆ ಎಲ್ಲವೇ ನಿಮ್ಮ ಕೊಠಡಿಯಲ್ಲಿ
ಹ
ಹಾ ಅವರಿಗೆ ಹೇಳಿದೆ ಅವರದು ಮುಗಿಯುತ್ತದ ಅಂತೆ ಇಪ್ಪತ್ತೆರಡನೇ ತಾರೀಕ ು ಅವರ ಪರೀಕ್ಷೆ
ಎಷ್ಟು ಬಂದಿದೆ ಅಂತ ನೀವು ಕೇಳಬೇಕಾಗಿತ್ತು
ಹಾ ಕೇಳಿದೆೆ ನಾನು ಅವರಿಗೆ ಆರು ಆರು ನೂರುಗಳು ಬಂದಿದೆ ಆರು ನೂರು ಮತ್ತೆ ಇನ್ನು ಸ್ವಲ್ಪ ಚಿಲ್ಲರೆ ಬಂದಿದೆ
ಹೌದಾ
ಹೌದು
ನ ಕಡಿಮೆ ಬಂದಿರುವುದು
ಹೌದೇ
ಹೌದು
ಹ್ಮ್ ನೀವು ಕರೆಗಳನ್ನು ಮಾಶನಾಡಿ ಹಾಗೆ ಸುಮ್ಮನೆ ಇರಬೇಡಿ
ಮಾತಾಡ ನುತ್ತ ಇದ್ದೇನೆ
ನಿಮ್ಮ ಖಾಲಿ ಸಮಯದಲ್ಲಿ ನನಗ ಕರೆಯನ್ನು ಮಾಡಿ ನಾನೇ ಮಾತನಾಡುತ್ತ ತನಿ
ಸರಿ ಮಾತನಾಡಿ
ಹ್ಮ್ ಮತ್ತೆ ಏನು ಸಮಾಚಾರ
ನೀವು ಹೇಳಿ ನಾವು ಕೇಳ್ತಿೀ ಮತ್ತೆ ಬೆಳಗಿಂದ ಏನು ಮಾಡಿದ್ದೀರಾ ನೀವು
ಬೆಳಗಿನಿಂದ ಏನುೂ ಮಾಡಲಿಲ್ಲ ಹಾಗೆ ಸುಮ್ಮನೆ ಎದ್ದೆ ನನ್ನ ತಂಗಿ ಅಡುಗೆಯನು ಮಾಡಿತ್ತು ತಿಂದೆ ಹಾಗೆ ಸುಮ್ಮನೆ ಮ ದೂರವಾಣಿ ಮತ್ತೆ ಚಲನಚಿತ್ರ ಚಿತ್ರಗಳನ್ನು ನೋಡುತ್ತಾ ಧಾರಾವಾಹಿಯನ್ನು ನೋಡುತ್ತಾ ಹಾಗೆ ಸಮಯನ್ನು ಕಳೆದೆ
ಅದು ನಿಮ್ಮ ದಿನವೇ ಕಡಿದಿತ್ತುವಾ
ನಿಮ್ಮ ಧ್ವನಿ ಕೇಳುತ್ತಿಲ್ಲ
ನಿಮ್ಮ ದಿನವೇ ಕಲಿದತ್ತ ಅಂತ ಹೇಳಿದ್
ಹಾಗೆ ಇ ಒಂದು ನಿಮಿಷನ್ನ ಗೆಳರೋ ಆಗದಿಂದ ಕರ ಮಾಡ
ಯಾರು ನಮ್ಮ ಕೊಠಡಿಯಲ್ಲಿ ಇರೋಗಿದೆ ತೀನಾ
ಹಾ ಹೌದು ಇಬ್ಬರು
ಯಾರ ಯಾರು ಸ್ವಲ್ಪ ಹೇಳಿ
ಆಗಲೇ ಹೇಳಿದೆಲ್ಲಾ ನೀವು ಕರೆ ಮಾಡಿದಾಗ ಒಬ್ಬರು ಮಾಡುತ್ತಿದ್ದಾರೆ ಎಂದು ಅವರು ಇನ್ನೊಬ್ಬರು ಹುಷಾರು ತಪ್ಪಿದ್ದರಲ್ಲವೇ
ಹ ಅವ್ರು ಏನಕ್ಕೆ ಕರೆ ಮಾಡುತ್ತಿದ್ದಾರೆ ಮಾತಾಡ ಆಡಲು ಏನು
ಹ ನಾನು ಆಗಲೇ ಅವ ಿಗೆ ಕಾಲನ್ನು ಹಚ್ಚಿದೆ ಕಾಾಲ ಹಚ್ಚಿ ನಿಮಗೆ ಎಷ್ಟು ಬಂದಿದೆ ಏನು ಎಂದು ಕೇಳಿ
ಎಷ್ಟು ಬಂದಿದೆ ಅಂತೆ
ಅವರು ಇಲ್ಲಿ ತಾಂತ್ರಿಕ ತೊಂದರೆಯರುಪದೆ ಪದಕ್ಕೆ ಕರೆಯನ್ನು ಮಾಡುತ್ತಾನೇ ಇದ್ದಾರೆ
ಬಂದಿದೆ ಅಂತೆ
ತಾಂತ್ರಿಕ ತೊಂದರೆ ಇದೆ ಎಂದು ಕರೆಯನ್ನು ಕಟ್ಟಿ ಮಾಡಿದರು
ಓ ಹದಾ
ಹಾ ಹೌದು ಈಗ ನೀ ನಿಮ್ಮ ಕರೆಯನ್ನು ಹ ಬಂದ್ ಮಾಡಿದ ನಂತರ ಅವ್ರರಿಗೆಲ್ಲ ಕರೆ ಮಾಡಿ ನಂತರ ನಿಮ್ಗೆ ಸಂದೇಶ ಕಳಿಸುತ್ತೇನೆ ಈಗ ಮಾಡಿ ಎಂದು ಆಗ ಮಾಡತೀರಿಯ
ಸರಿ ಮಾಡುತ್ತೆ ಇಲ್ಲ ಅಂದ್ರೆ ಪರವಾಗಿಲ್ಲ ನಾಳೇನ ಮಾಡ್ತೀನಿ ನೀವು ಹಾ ಹೌದು ನಿಮಗೆ ಕೆಲ್ಸ ಇದ್ದರೆ ನಾಳೆನೇ ಮಾಡುತ್ತೇನೆ
ಹಾ ನಾನು ಹಾಗೆ ಮುದ್ದೇನು ತಳಿಸುತ್ತಾ ಮಾತನಾಡುತ್ತಿದ್ದೇನೆ
ಮತ್ತೆ ನಿಮ್ಮ ಅಜ್ಜ ಅಜ್ಜಿ ಏನು ಮಾಡುತ್ತಿದ್ದಾರೆ
ಅಜ್ಜ ಅಜ್ಜಿ ಟಿ ಅಜ್ಜ ಅಜ್ಜಿ ದೂರವಹಿ ಧಾರಾವಾಹಿಯನ್ನು ನೋಡುತ್ತಿದ್ದಾರೆ
ಓ ಅವ್ರಿಗೆ ಹುಚ್ಚ ಧಾರಾವಾಹಿ ನೋಡುವುದು
ಹಾ ಹೌದು
ಮತ್ತೆ ಇನ್ನೇನು ಸಮಾಚಾರ ಯಾರೋ ಅಷ್ಟು ಸಲ ನಿಮಗೆ ಕಾಲು ಮಾಡುತ್ತಿದ್ದಾರೆ
ತ
ಗುಂ ಗುಂಯನ್
ಹ ಹೌದು ಎಲ್ಲರೂ ಒಂದೇ ಬರಿ ಮಾಡ ದ್ದಾರೆ ಫ್ಯಾಮಿಲಿ ಕಡೆ ಅಯ್ಯೋ ಕುಟುಂಬದವರು ಮತ್ತೆ ಸ್ನೇಹಿತರು ಎಲ್ಲವುೂ
ಹೌದಾ ವ ಅದ್ಭುತ ಅದ್ಭುತ
ಹಾ ಮತ್ತೆ ಏನು ಸಮಾಚಾರ
ನೀವು ಹೇಳಿದ್ರೆ ನಾವು ಕೇಳ್ತೀವಿ
ಹೌದೇ ಊಟ ಎ ಊಟ ಎಷ್ಟೊತ್ತಿಗೆ ಮಾಡುತ್ತೀರಿ
ನಾವು ಒಂಬತ್ತು ಹತ್ತು ಗ ಒಂಬತ್ತುವರೆ ಹತ್ತು ಗಂಟೆಗೆ ತಿನ್ನತ್ತೆ
ಮಲುಗ ತ
ಮಲಗುವುದು ಹನ್ನೊಂದುವರೆ
ಹೌದ
ಹಾ ಹೌದು
ಹ್ಮ್ ಸರಿ ಸರಿ ಹಾಗಗಿದ್ದಾರೆ
ಮತ್ತೆ ಇನ್ನೇನು ಸಮಾಜ ಅಮ್ಮ ಧಾರಾವವಾಗಿ ನೋಡುತ್ತಿದ್ದಾರೆ
ಅವರು
ಹೌದು ಧಾರಾವಾಹಿನೇ ನೋಡುತ್ತಿದ್ದಾರೆ
ಹಾ ನಿನ್ನ ತಂಗಿ
ನನ್ನ ತಂಗಿ ನಮ್ಮ ಅಪ್ಪನ ಊರಿಗೆ ಹೋಗಿದ್ದಾಳೆ
ಹೌದೇ ಸರಿ ಹಾಗಿದ್ದರೆ ನಾನು ನಿಮಗೆ ಮತ್ತೊಮ್ಮೆ ಕ ಕರೆಯನ್ನು ಮಾಡುತ್ತೇನೆ
ಹಾ ಮತ್ತೊಮ್ಮೆ ಮಾಡಿ ಶುಭ ರಾತ್ರಿ ಶುಭ ರಾತ್ರಿ